ಹಾ ಏನ್ ಮಾಡತಿ.
ಏನಿಲ್ಲ ಸುಮ್ನೆ ಮಲ್ಕೊಂಡಿ.
ಹೌದು ಏನಿಲ್ಲವ ನಾನು ಸುಮ್ ಕುಂತೀನಿ ನೋಡು.
ಹ್ಮ್ ಚಾ ಆಗ್ಯಾದಾ.
ಆಗ್ತಾದ್ ನೋಡ್ ನಿಂದು.
ನಂದು ಆಗೇತಿ ಇ ಸ್ವಲ್ಪ ಚಳಿ ಮಳಿ ಇತ್ತಲ್ಲ ಜಲ್ದಿನೆ ಕುಡ್ದೀನಿ. ಹ್ಮ ಇ ಅಡಗಿ ಮಾಡ್ಬೇಕು. ನಿಮ್ಮಕ್ಕ.
ಹ್ಮ್
ಸ್ಪೆಷಲ್ ಏನ್ ಮಾಡ್ತೀರಿ.
ಏನ್ ವಿಶೇಷ ಏನು ಇಲ್ ನೋಡು. ಅದೇ ಚಪಾತಿ ಪಲ್ಯ ಅನ್ನ ಸಾ
ಹ್ಮ್
ಹ್ಮ್ ನಿಮ್ದೇನ ಅಡಗಿ.
ನಾವು ಇನ್ ಮ್ಯಲ್ ಮಾಡ್ಬೇಕ ನ್ನೋಡಿ
ಹ್ಮ್
ಮತ್ತ
ನಪ್ಪ
ಮತ್ತೇನ್ ಯಾವಕ್ ನೋಡುವ
ಹೇಗ ಮುಗೀತಾನು ಹಗಂಟಗಿರಿ ಹ್ಮ ಹ ಹ್ಮ ಮತ್ತೆ ನ ಮಳಗ ಉಂಟದ
ಅ ನೀಲ್ಲಾನ
ನಿಮಗ್ ಮಾಡ್ಬೇಕಾ ನಿಮಗ್ ಮಾಡ್ಬೇಕಾ ಅಗೆ
ನೋವ ಇನ್ನಾರ ಏನ ಹ ಅಕ್ಕವ ಏನ್ ಮಾಡ್ಬೇಕು ಏನು ಸಾಕಾಗದ್ ಅಡ್ಗ ಕಾಲ ಇತ
ದಿನ ದಿನ ಏನ್ ಮಾಡಬೇಕು
ಹ್ಮ್ ಬರ್ತ
ದೋಸೆ ಮಾಡ್ರಿಲ್ಲ ಹ ಹ್ಮ
ಯಾವ ವಿತಾಕ
ಹ್ಮ
ಹ್ಮ ಹ್ಮ
ಕಡ್ಲಿ ಇಟ್ಟ ಜೋಳದಿ ಇಟ್ಟ ಅಕ್ಕಿ
ಹ್ಮ ಹ್ಮ
ಗೋಟ ರವಾ
ಹ್ಮ್
ಹ್ಮ ಹಾಕಿ ಕಲಿಸಿ ನದಿ ಕೂಡತವೆ ಹಪ್ಪಂದ ಮನತಪ್ಪ ಹಾಕಿ ಕಲಿಸಿ ಇಡ್ಬೇಕ ಐ ಹತ್ತು ನಿಮ್ ಒಂದ್ ಅರ್ಧ ಹತ್ ಹಾಕ್ತನ
ಹ್ಮ್
ಹ್ಮ್ ಚಲ ಆತಾ
ಚಲ ಆತ
ಹ್ಮ್ ನ ನೋಡ ಚಲ
ಹದತ್ತ
ಹ್ಮ್ ಮತ್ತೆ
ಮತ್ತೆ
ಏ ಪಾತ್ರ ತ ಇ್ದ
ಇಲ್ಲ ಕೊಡಕ್ತ್ತಿದ್ದು ಸಿಕ್ಕಾಕ
ಎಲ್ಲ ಮಾಡತಾರೆ
ಕುಂತಾರ್ ನೋಡ್ವ
ಹ್ಮ್
ಹುಡುಗರು ಹುಡುಗರು ಅಭ್ಯಾಸ ಮಾಡ್ಲಿತಾರ
ಹ್ಮ್ ಮಾಡ್ಲತ್ತಾರ ನೋಡ್
ಹ್ಮ್ ಇವಾಗಶನ ತ ಅವರು
ಹರ್ತ
ಹ್ಮ್
ಮಲ್ಮೆ ತಾರಾ
ಹ್ಮ್ ಚಲೋ ಹ ಒಂಬತ್ತರ್ಷಿನವರು ಆರನು
ಹತ್ತು ಹ ಹತ್ತು
ಹ್ಮ್ ನಿಮ್ ಚಿನ್ನಿಟ್ ಮಾಡ್ಬೇಕಕ್ ಮತ್ ಊಟ ಈರ್ನಿ
ಹನ್ನೊಂದ ವರ್ಷಿ ಮಾಡ್ತೇವ
ಅದೇ ಮಾಡ್ಬೇಕಲ್ಲೇ ಒಂದ್ ವರ್ಷನಾಗ
ಮಾಡ್ತೀವಲ್ ಈಗ ಜೋರ್ ಮಾಡೋರ್ತ್ತೆ ಬ
ಇಬ್ಬ್ರದು
ಹ್ಮ್
ಎಂದ
ಹಾ ಏನಂದು
ಕಲ್ಲರ್ ಮಪ್ಪಾಗ ಮಾಡ್ತೀರಾ ಮನೆ ಬಲೆ ಮಾಡ್ತಿರುವ ಅಂದೆ
ಮನಿ ಬಲ್ಲ ಏನ್ ಜಾಗ ಇಲ್ಲ ಕಲ್ಯಾಣ ಮಂಟಪದಲ್ಲ
ಹ್ಮ
ಈಗೆಲ್ಲಾ ಬಾ ಗ್ರ್ಯಾಂಡ್ ಮಾಡ್ಲಕ್ತಾರ
ಹ್ಮ್ ಅಬು ನೆನಪುಿರ್ಬೇಕಲ್ಲ ಹ್ಮ್ ಅವ್ರಿಗೂ ನೆನಪಿರ್ಬೇಕಲ್ಲ
ಹ್ಮ್ ಚಂದ್ ಅನಸ್ತಾವ
ಹ್ಮ ನಡತೈತೆ
ಹ್ಮ್
ಇವಾರ ಚಾಲನು ಹತ್ತುತ್ತುು
ಹ್ಮ್ ಈಗ ಹತ್ ಚಾಲೂ ಆಗ್ಯವ ಮನ್ ಜನವರಿ ಈ ರನ್ನಿಂಗ್ ನದಾ
ಹ್ಮ
ಹ
ಅಂದ್ರೆ ಇನ್ ಇನ್ ಒಂದ್ ವರ್ಷ ಅಂದ್ರೆ ದಿಡ್ ವರ್ಷ ತನ ಆದ ನಿಮಗೈನ
ನಡೆಯುತ್ತ ಹಾ
ದೇಡ್ ವರ್ಷನ ಯ ಮಾಡ್ಬೋದು
ಪಡ ಲೇಂಗ ಟಿಫಿನ ಓ
ನಿಮ ದಿವ ಯಾವಾಗಾದ್ರರು ಮಾಡ್ಬೋ
ಹ್ಮ್ ನಡತದಾ
ಹ್ಮ ಹ್ಮ ನ ಒಳ ಮಾಡ ಬ ಹ
ಏನಡಿ
ಬಂಡೆಳ ಆಮೇಲೆ ಹೋಳೆ ಮಾಡಾ ಕೂತ್ ಮಾತಾಡು ಅಂತ ಹೇಳ್ದ
ಮಾಡಿಲ್ಲ
ಹ್ಮ್ ಹಾ
ಕ ಸಾ ದ
ಹಾ ಕ
ಹ.
ಕಾಳದಲಿ ಮಾಡ ಇದ್ದದ ಹನಿ ಬಿದ್ದವ ಆಗಳೇ.
ಹ್ಮ್.
ಗಾಳಿ ಮಳಿ. ಬಾಳದವ.
ಹ್ಮ್. ಮಳೆಯಲ್ಲಿಲ್ಲಾನ.
ಓಹ್.
ಮಳೆ ಏನಿಲ್ಲಾನೂ.
ಹ್ಮ್.
ಮತ್ತ.
ಹೇಳು ಹಾ ಹೇಳು.
ಏನಂದಿ.
ಹೇಳವ ಅಂದೆ. ಹೇಳು. ಹಾ. ಏನ್ ಮಾಡ್ಲತಿೀ.
ಇಲ್ಲಿ ಬೈಕ್ ಹೊಂಟದ ಸೈಕಲ್ ಹಚ್ಚಾರ. ಅದಕ ಅಡ್ಡ ಹಚ್ಚಾರ.
ಹ್ಮ್.
ಅವಾಗ ತಗಿಯಲ್ಲತ್ತಿನ ಅವ್ರಿಗೆ.
ಅಲ್ಲೇಲ್ಲ ಒಳಗೆ ಯಾವ ಗಾಡಿ ಬರ್ತಾವ. ಈ ಆಗಳ ತನ ಬರ್ಲತ್ತ ಜಿಟ್ಟಿ ಜಿಟ್ಟಿ ಈ ನಿತದ.
ಇಲ್ಲ ಆಟ ಸಂಧೆಗೆ ಯಾವ್ದ್ ಬರ್ತವ ಗಾಡಿ ಅಂದೆ.
ಈ ಹಸ್ತಾರಾ.
ಹ್ಮ್ ಹ್ಮ್.
ಮತ್ತ ಏನ್ ಮಾಡಕ್
ಏನಲ್ಲ ಸುಮ್ಮ ಮಲ್ಕೊಂಡ ಟಿವಿ ನೋಡಾತಿದೆ. ಹಾ ಹ್ಮ್. ಏನ್ ಪಾತ್ರೆ ತೊಳತ್ತನು ಹ್ಮ್. ಮತ್ತ.
ಮತ್ತೆನ ನಾಡದದ.
ಆರಾಮ್ ನೋಡ.
ಹ್ಮ್. ನೀವು.
ಹಚ್ಚಿದ್ಲು ಸಿಮಾ.
ಇಲ್ಲ. ನಿನ್ನೆ ಚ್ಚಳು ಎಕ್ಕಿಲ್ಲ. ಹ್ಮ. ನ ಹಚ್ಚಿದ್ಲ.
ಹಚ್ಚಿದ್ಲು ಹೊಳ್ಳಿ ನಾ ಹಚ್ಚ ಹಚ್ಚ ನಾ ಹಚ್ಚಿದ್ದೆ. ಹೊಳ್ಳಿ ಹಚ್ಬೇಬೇಕಅನ್ನೋಟ್ರಾಗೆ ಅಕೆಡಿ ಹೋಗ ಅಕ್ಕಿ ಕಟ್ಟಲ
ಹ್ಮೂ. ಮತ್ತ ಏನಿಲ್ಲವಾ ನಿಮ್ಮ ಕಡೆನೇ
ಎಲ್ಲ ಆರಾಮಲ್ಲ ಪಾಪು
ಹಾ
ಏನಾಂತನ ಪಾಪು
ಏನ್ ಇಲ್ಲ ಸುಮ್ಮ ಆನ
ಎಲ್ಲಿ ಊರಿಗ ಹೋಗ್ಯಾರ ಅಚೀಕ್ಕಡೆ ರ
ಗಿರ್ಬೇಕತ್ತನ್ ನಮ್ಗೇನ ಹೇಳಿಲ್ಲ ಎನಲ್ಲಾ.
ಮಾತಾಡ್ತಾರ.
ಹ್ಮು. ಸರಿ ಆಯ್ತ ಮತ್ತ ಬಂಡಿ ತೊಳಿ ನ ಮತ್ತ
ಸರಿ ಸರಿ.
ಇಡ್ಲಿ.